ಹಲೋ
ಹಲೋ
ಹಾ ಹೇಳಿ ಶ್ರೀಧರ್ ಆರಾಮಿದ್ಯಾ.
ಹಾ ಆರಾಮ್ ನೋಡಪ್ಪ ನೀನು.
ಹಲೋ
ಕೇಳುಸ್ತಾ ಇಲ್ವಾ.
ಹಾ
ಹಾ ಕೇಳುಸ್ತಾ ಇದೆ. ಇಗ್ ಕೇಳುಸ್ತಾ ಇದ್ವ.
ಹ ಈಗ್ ಕೇಳುಸ್ತಾ
ಊಟ ಮಾಡಿ ಕುತ್ಕೊಂಡಿದ್ದೀನಿ ನೋಡಪ್ಪಾ.
ಹಾ ಊಟ ಆಯಿತಾ.
ಊಟ ಮಾಡಿದ್ದೀನಿ ಆಯ್ತು ಈಗ್ ಜಸ್ಟ್
ಹಾ ಹಾ ಹ್ಮ್ ಹ್ಮ್ ನಂದುನು ಈಗ್ ಜಸ್ ಎಷ್ಟ ಆಯ್ತಪ್ಪಾ ಊಟ ಈಗ ಜಸ್ಟ್ ಆಯ್ತು ನಂದುನು.
ಹೌದಾ
ಮತ್ತೆ ಹೇಗಿದೆ ಎಲ್ಲಾ ಕೆಲ್ಸ ಆಗಿ ಹ್ಮ್. ಹಾ ಹೇಳು.
ಮೊನ್ನೆ ನಿಮ್ ಫ್ರೆಂಡು ಮಂಜುನಾಥ್ ಬಂದಿದ್ನಾ.
ಹಾ ಮಂಜುನಾಥವ್ ಮಂಜುನಾ ಹ ಹೇಳು.
ಅವ್ನಿಗ್ ಒಂದ್ ಕೆಲ್ಸ ಒಂದ್ ಬಿಸ್ನೆಸ್ ಹಾಕಿ ಕೊಟ್ಟಿದ್ದೀನ್ ನೋಡ್ ನಾನು.
ಏನು
ಇದನ್ನೆ ಕ್ಲಾಸ್ ಸ್ಟೋರ್ ಬಟ್ಟೆ ಅಂಗ್ಡಿ.
ಬಟ್ಟೆ ಅಂಗ್ಡಿದಾ.
ಹು
ಹ್ಮ್ ಹ್ಮ್ ಬಟ್ಟೆ ಅಂಗ್ಡಿ. ಹ್ಮ್ ಹ್ಮ್. ಅದೇ ಬಟ್ಟೆ ಅಂಗ್ಡಿ ನಮ್ ಅಣ್ಣ ನಮ್ ಅಣ್ಣ ಹಿಡತ ಅಂತ ಹೇಳಿದಾನೆ ನಾನು. ಇದು ಮೊಬೈಲ್ ಅಂಗ್ಡಿ ಇಡ್ಬೇಕಂತ್ ಮಾಡಿದೀನಿ ಈಗ.
ಅದ್ರ ಬಗ್ಗೆ ಎಲ್ಲಾ ನಾಲೆಜ್ ಅದ ನಿಮ್ಗೆ.
ನಾಲೇಜ್ ಆದ್ ಸ್ವಲ್ಪ ಸ್ವಲ್ಪ ನಮ್ ಫ್ರೆಂಡ್ ಒಬ್ಬ ಮೊಬೈಲ್ ಅಂಗ್ಡಿಗೆ ಕೆಲ್ಸ ಮಾಡಿದ್ದ ಅದ್ಕಲೆ ಅವ್ ನೀನೆ ಕೇಳಿನಿ ಮತ್ ನೀ ನೀನು ಸ್ವಲ್ಪ ಮೊಬೈಲ್ ಇದಿ ಎಂಟ್ ದಿನ ನೀನೆ ಇದ್ ಇದ್ಯಲ್ಲ ಮೊಬೈಲ್ ಅಂಗ್ಡಿಯಾಗ.
ಹೌದಾ
ಅದಕಲ್ಲಿ ನಿನ್ಗೇನು ಕೇಳ್ಬೇಕಂತ ಹಚ್ಚಿದೆ ನನ್ನ ಮೊಬೈಲ್ ಹಂಗ ಬಗ್ಗೆ ಏನೇನ್ ಮಾಹಿತಿ ಏನೇನ್ ಹೆಂಗಂತ.
ನಂದಿದ ಡ್ರೈ ಫುಟಾ ಡ್ರೈ ಫ್ರೂಟ್ಸ್ ಕಂಪನಿ ಆಯ್ತಲ್ ನಂದು ಬುಟ್ಟೆ ನನ್ ಅದುಕೆ.
ಓ ಡ್ರೈ ಫ್ರೂಟ್ಸ್ ಯಾಕ್ ಬಿಟ್ಟೆ ನಿನ್ ಅದು.
ಅದೂ ನಾ ಬಿಟ್ ಟಿಲ್ಲ ಗುರು ನಂದೇ ನ ನಮ್ದೇ ಅದ್ ಕಂಪ್ನಿ ನಮ್ ಪಪ್ಪರದ್ ಡ್ರೈ ಫ್ರೂಟ್ಸ್. ಈಗ ಅದ್ರನ್ ನಡ್ಸ್ಕೊಂದ್ ಹೊಂಟಿದಿನ್ ನಾನು.
ಅದೇ ಡ್ರೈ ಫ್ರೂಟ್ಸ್ ನೀನೂ.
ಹ್ಮ್.
ಹಾಂ ಹಾಂ ಅದೇ ಈಗ್ ಮೊಬೈಲ್ ಅಂಗ್ಡಿ ಇಡ್ಬೊಕ್ ನದ್ ಮಾಡಿನಿ ಅಲ್ಲ ಅದೂ ಇನ್ವೆಸ್ಟ್ಮೆಂಟ್ ಹಾಕಿನಿ ಸ್ವಲ್ಪ ಏನೋ ಇನ್ನೋಂದ್ ಎರ್ಡ್ ಲಕ್ ಕ್ಷ ಎಡ್ ಲಕ್ಷ ಅಲ್ಲಾ ಇನ್ನೋಂದ್ ಹು ಒಂದ್ ಲಕ್ಷ ಬೇಕಾಗಿದೇ ನಿನ್ ಹತ್ರ ಇದಿಯಾ.
ನನ್ ಹತ್ರಾ ಇದ್ಯಾ ಬಾರೊ ಕೊಡಣ ಅಂತದಕಲ್ಲ ಇಂಥದಕಲ್ಲ.
ಅದೇ ಅದ್ಕ ನಿನ್ ಹಚ್ಚಿದೆಪ.
ಲಕ್ಷ ಏನ್ ಬಾಳ ಅಮೌಂಟ್ ಆಗುತ್ತೆ ಒಂದ್ ಲಕ್ಷ ಏನ್ ದುಖಾನ್ ಏನ್ ಡಿಸನ್ ಮಾಡೋದಿದ್ಯಾ.
ಹಾಂ ಡಿಸನ್ ಮಾಡ್ಫಿಷನ್ ಮಾಡದಿದೇ ಮೊಬೈಲ್ದೆಲ್ಲ ಅದೆಲ್ಲ ನಾನ್ ಎಲ್ಲಾ. ಹಾಂ ತಂದ್ ಇಟ್ಟಿದ್ದೀನಿ ಅಂಗ್ಡಿಗೆ ಮೋಡಿಫಿಕ್ಷನ್ ಅದೆಲ್ಲಾ ಮಾಡದ್ ಇಷ್ಟೇ ಹೋದಲ್ಲಾ.
ಹೌದಾ.
ಹಾಂ ಅದಕ್ಕಲೆ ನಿನಿಗ್ ಹಚ್ಚಿದೆ ನಾನು.
ಹ್ಮ್ ಹ್ಮ್ ಹ್ಮ್ ಮ
ಹ್ಮ್ ಮತ್ತೆ ಹಾಗೆ ಈಗ ಇಪ್ಪೋ. ಹನ್ನೆಡ್ನೇ ತರೀಕು ನಮ್ ಮನೆಗ್ ಒಂದ್ ಫಂಕ್ಷನ್ ಇದೇ ನಮ್ ಮಾಮಂದ್ ಮಗಂದು ಅದು ಇದ್ ಆಕ್ತಿದವಿ. ಸ್ವಲ್ಪ್ ತೊಟ್ಲಾಗ್ ಹಾಕಿತ್ತಾರೆ.
ಓ ರೈಟ್ ರೈಟ್ ಹಾಂ.
ಅದೇ ಫಂಕ್ಷನ್ ದೊಡ್ದಾಗಿ ಇಟ್ಕೊಂಡಿವ್ ನಾವು ನ ಎಲ್ಲ ನಮ್ ಫ್ರೆಂಡಿಗೆ ನಮ್ ಟೆಂತ್ ಕ್ಲಾಸ್ ಇದ್ದೋರ್ಲ ಎಲಸ್ ಮಂದಿ ನಮ್ ಬ್ಯಾಚ್.
ಹಾಂ ರೈಟ್.
ಅವ್ರೆಲ್ಲ ಸ್ ಮಂದಿಗ್ ಹೇಳಿದೀನಿ ಆಯ್ತಪ್ಪಾ ಬರ್ತಿನ್ ತಗೋ ನಾನ್ ಕಾರ್ ತರ್ತಿನ್ ನಾ ಬೈಕ್. ತರ್ತಿನ್ ಅಂತ ಯೊಬೊಬ್ಬ್ರ್ ಹೇಳಿದ್ದಾರೆ.
ಹ್ಮ್.
ಅದೇ ನಿನ್ಗುನು ನಿಂಬಲ್ಲಿ ಕಾರ್ ಇದೆಯಲ್ಲ ಅದು ಇದು ವೈಟ್ ಕ ಇದೂ. ಶಿಫ್ಟ್ ಕಾರು.
ಹಾಂ ರೈಟ್ ಹಾಂ ಹಾಂ.
ಹ್ಮ್ ಅದೇ ನೀನು ನಿಮ್ ಮನೆವ್ರು ಕಡ್ಕೊಂದು ಬಂದ್ಬುಡು ಫಂಕ್ಷನ್ ಎಲ್ಲಾಸ್ ಮಂದಿಗೆ.
ಅದೂ ವೈಟ್ ಕಾರು ನಮ್ ತಮ್ಮ ಬೆಂಗ್ಳೂರಿಗ್ ಹೊಯಿದಾನೆ ನಾ ಇನ್ನೊಂದ್ ಬೇರೆದ್ ತರ್ತಿನ್ ತಗೊ ಇನ್ನೊಂದ್ ಕ್ರಿಷ್ಟ ಇದೇ.
ಹೌದಾ ನಿಮ್ ತಮ್ಮ ಯಾರು ಮಂಜುನಾಥ್ ಇದ್ದಾನ ಮತ್ತೆ.
ಹಾಂ ಮಂಜುನಾಥಂದ ಅಲ್ಲ ಅವ್ನ್ ಅವ್ನ್ ಬೇರೆ.
ಹೌದಾ ಹಾಂ ಹಾಂ ಎಷ್ಟಿದೆ ನಿಮ್ ಹತ್ರ ಕಾರು ಟೋಟಲ್. ಅಲ್ಲ ಟೋಟಲ್ ಎಷ್ಟಿದೆ ಕಾರು ಹೌದಾ. ಹಾಂ ಈಗ್ ಉಳ್ದಿದ್ದ್ ಯಾವ್ದು.
ಈಗ್ ಉಳ್ದಿದ್ದ್ ಇನ್ನೊಂದ್ ಕ್ರಿಷ್ಟ ಒಂದ್ ತಾರ್ ಇದೇ.
ಇನ್ನೊಂದ್ ಕ್ರಿಷ್ಟ ಇದ್ಯಾ.
ಹ್ಮ್.
ಹು ಅದೇ ನಿಮ್ ಮನೆಯವ್ರಿಗ್ ಎಲ್ಲಾ ಫ್ಯಾಮಿಲಿ ಕರ್ಕೊಂದ್ ಬಂದ್ಬುಡು ನಮ್ ಮನೆಗೇ.
ಹಾಂ ಬರ್ತಿನ್ ಅಪ.
ಹಾಂ ಇಲ್ಲೇ ನಮ್ ಮನೆ ನೋಡಿದ್ದಿಲ್ಲ ಇಲ್ಲೇ ಬೀದಿ. ಅದೆ ದೊಡ್ಡದಾಗಿ ಇಟ್ಕಂದಿ ಫಂಕ್ಷನ್.
ಅದೇ ಬಿಜಾಪುರ್ ಬಿಜಾಪುರ ಅಲ್ಲ.
ಹಾ ಅದೇ ಅದೇ ಬಿಜಾಪುರಾಗಿ ಅವಾಗ ಅಲ್ಲ ಇದ್ಯವಲ್ಲ ಈಗ ಹೊಸ ಮನಿ ಕಟ್ಟಿ ಇಲ್ಲೇ. ಇದು ಮಾಡೀವಿ.
ಹ್ಮ್
ಹ್ಮ್ ಅದಿಕ್ಕಲೇ ಈಗ ದೊಡ್ಡದಾಗಿ ಇಟ್ಕೊಂಡೀವಿ ಫುಲ್ಲು.
ಲೈವ್ ಲೊಕೇಶನ್ ಹಾಕು ಅಂತ.
ಹಾಂ ಲೈವ್ ಲೊಕೇಶನಿ ಅಲ್ಲಿ ಬಿಜಾಪುರಿಗೆ ಬಂದು ನನಗೆ ಕಾಲ್ ಮಾಡು ನಾನು ಬ್ಯುಸಿ. ನೀ ನಾ ಬಿಸಿ ಇತ್ತಂದ್ರೆ ಲೈವ್ ಲೊಕೇಶನ್ ಹಾಕತಿನೀ ಏನಿಲ್ಲ ಅಂದ್ರ ನಾನೇ ಪಿಕ್ ಮಾಡಲ ಕರ್ ತಂದು ನಾನೇ ಗಾಡಿ ತರ್ತೀನಿ.
ಎಷ್ಟನೇ ತಾರೀಕು ಇದೆ ಅಂದಲ್ಲ ರೀಫ್ ಸೆಪ್ತ ನಿಮ್ದು.
ಹನ್ನೆರಡು ಹನ್ನೆರಡುನೆ ತಾರೀಕು.
ಹ ಹನ್ನೆರಡನೇ ತಾರೀಕ ಅಂದ್ರೆ ಪಪ್ಪ ಅಮ್ಮನ್ ಕರ್ಕೊ ಬರಕ್ ಆಗಲ್ಲ ಸ್ವಲ್ಪ ಅವ್ರು ಫ್ಯಾಮಿಲಿ. ಇ ಒಂದ ಇದು ರಿಸೆಪ್ಷನ್ ಹೊಂಟಿದ್ದಾರೆ ಅವರು ಮದುವೆಗೆ.
ಹೌದಾ ಇಲ್ಲ ನಿಮ್ಮ ಮನೆಯಾಗ ನಿಮ್ಮ ಪಪ್ಪ. ನಿಮ್ ನಿಮ್ಮ್ ಬ್ರದರ್ಗನೇ ಕರ್ಕೊಂಬ ಎಲ್ಕಂದ್ರ ಇಬ್ಬ್ರದಾಗ ಒಬ್ಬ್ರಗನ ಕರ್ಕೊಂಬ.
ಅವ್ರು ಯಾರೀಲ್ಲೋ ಇಬ್ಬರು ಇಬ್ಬರು ಬೆಂಗಳೂರಿಗೆ ಹೋಗದಾರ ನಾನ ಒಬ್ಬನು ಇರೋದು ನಾನುಬ್ಬನು ನಾ ಫ್ರೆಂಡ್ಸ್. ಕರಕೊಂಡು ಬರ್ತೀನಿ ಬಿಡು.
ಹೌದಾ ಫ್ರೆಂಡ್ಸ್ಗಲ್ಲ. ಅವ್ರಿಗೆಲ್ಲ ಕರ್ಕೊಬಾ ಅಲ್ತಾಫು ಶಾನು ಅವ ಇನ್ನೊಬ್ಬರು ಇದ್ದಿರಲ್ಲ ಅವರು. ಹ ರೆಹಮಾತುಲ್ಲ ಅವರು ಇದ್ರಲ್ಲ ನಾಕ್ ಮಂದಿ
ಓ ರೈಟ್.
ನಮ್ ಟೆಂತ್ದಾಗ ಫಸ್ಟ್ ಬೆಂಚ್ ಕೊಡ್ತಿರಲ್ಲ ಅವ್ ನಮ್ಮ ಕ್ಲಾಸ್ ಮೇಟ್ದಾಗ.
ಹಾ.
ಅವ್ರ ಅಜ್ಜಿದೆ. ಆಯ್ತ್ ನೋಡೋಣ ತಕೊಪ್ಪ ನಂಬರ್ನು ಗಾಡಿ ಎಲ್ಲಾ ನೋಡಂತು ಹೆಂಗನ ಮಾಡ್ತವ ಅಂದ್ ನೀನೇ ಮತ್ ಆಕಡೆ ಬರ್. ಇತ್ತಲ್ಲಾ ಹಂಗೆ ಅವನಿಗೆ ಪಿಕ್ ಮಾಡ್ಕೆಕೊಂಡು ಬಂದ್ಬಿಡ್ ಕಾರ್ನಾಗ.
ಇವು ಚಟಒಂದನು ಕರ್ಕೊ ಬರ್ಲ್ಲಾ.
ಅದೌದು ಅವ್ನಿಗೆ ಹೌದು ಮೋತಿವ್ ಸ್ವಲ್ಪ ಪಿಂಪಲ್ಸ್ ಆಗ್ಯಲ್ಲ ಅವ್ನಿಗೆಲ್ಲಾ.
ಅವನ್ ಕರ್ಕೊಂಬರ್ಲ್ಲಾ.
ಹಾ ಅವ್ನಿನು ಕರ್ಕೊಂಬ ಅವ್ನ ಹತ್ರ ಗಾಡಿ ಇತ್ತಂತೆ ಅದೇನು ಪಂಚರ್ ಆಗಿದೆ ಅಂತೆ ಅದು ಅವ್ರ. ಮ್ಮ ಅವ್ರ ಊರಲ್ಲಿ ಏನೋ ಪಂಚರ್ ಗ್ಯಾರೇಜ್ ತೆಗವದ ನಾಲ್ಕು ದಿನ ಐತ್ತಂತೆ. ಅದಕಲೆ ನೀನೇ ಕಾರ್ ಕಾರ್. ಈಗ ನೀನೇ ಕಾರ್ ನಲ್ಲಿ ಪಿಕ್ ಮಾಡ್ಕೊಂಡ ಬಂದ್ಬಿಡು ಅವನಿಗನು.
ಎಲ್ಲ ಗುರು ಅವ್ನು ಬಾಪ. ಬಾಳ ಸುಳ್ಳು ಹೇಳ್ತಾನೆ ಬರ್ಲಾರನವನಕ ಪಂಚರ್ ಹಂಗ ಹಿಂಗ ಅಂತ ಹೇಳ್ತಾನೆ.
ಏನ ಅದನಪ್ಪಾ ಹೇಳ್ದ ಫ್ರೆಂಡ್ ಅಂತ ಹೇಳಿವಪ್ಪಾ ಬಾರದ್ ಬಿಡೋದು ಅವ್ರಿಗ್ ಬಿಟ್ಟಿದು ಹೌದಿಲ್ವ.
ಹ್ಮ್
ಹ್ಮ್ ಅವ್ರರು ಬರ್ಬೇಕಪ್ಪಾ ಫ್ರೆಂಡ್ಸ್ ಇದ್ದರು ಕರ್ದಾರಿ ಬಹಳ ದಿನ ಆಯ್ತು. ಫಂಕ್ಷನ್ ಆತದ ಅವ ಫ್ರೆಂಡ್ಸಿಗುನು ಮೀಟ್ ಮಾಡಿದಂಗಗೆ ಆತದ ಅಂತ ಅವ್ರು ತಿಳ್ಕೊಂಡ್ ಬರಬೇಕಪ್ಪ.
ಏನ್ ಹೇಳೋದನ್ ರೈಟ್ಯಪ್ಪಾ.
ಹಾ
ಅವ್ರ ಆ ರೀತಿ ತಿಳ್ಕಲ್ವಲ್ಲ ಅದೇ ಪ್ರಾಬ್ಲಮ್.
ತಿಳ್ಕೊಲ್ಪ ಬರೀ ಬರೀ ಸುಳ್ಳು ಹೇಳೋದು ಅಲ್ಲೇ ನೀಲಿ ಅದ್ದಕ್ ಹಚ್ಚಿದ್ರ ಹಚ್ಚಲ್ಲ. ಮೊನೇನು ನಮ್ಮ್ ಅಣ್ಣನು ನಾ ನಾ ನಮ್ ಕಾಕನ ಮಗನ ಲಗ್ಗಣ ಇತ್ತು ಅದ. ಪುನಃ ನೀವುವೆಲ್ಲಾ ಮಂದಿ ಬಂದಿದ್ರು ಅವ ಬಂದಿದ್ದಿಲ್ಲ.
ಹಾ ಅವ್ನಿಗೆ ಹೇಳಿದ್ದೆ ನನ್ ಮೊದ್ಲೆ.
ಹ್ಮ್ ಎದಕ್ಕೂ ಬರಲ್ಲ ಅವಾಗ ಕಾಲೇಜ್ ಇದ್ದಾಗ ಅವಾಗ ಇಷ್ಟೇ ಕ್ಲೋಸ್ ಇದ್ದಿದ ಈಗೆಲ್ಲಾ ಮರ್ತ ಬಿಟ್ಟ ನಮ್ಗೆಲ್ಲ ಅವ
ಅವ್ರ ಪಪ್ಪಾ ಇದು ಮಾಡ್ತಾರಲ್ಲ
ಹ ಏನ್ ಮಾಡಿದರ ನ ಫ್ರೆಂಡ್ಸಿಗೆ ಬಾ ಹ ಕ್ಲೋಸ್ ಫ್ರೆಂಡ್ ಮೀಟ್ ಆಬೇಕಂದ್ರೆ ಸ್ವಲ್ಪ ಹಂಗ ಏನೋ ಒಂದ ಹೇಳ ಬರ್ಬೇಕಕ್ ಆತದಪ್ಪಾ
ಹ್ಮ್ ಎಲ್ಲಿಗ ಅಲ್ಲಿ ಇರೋ ಬಿಜಾಪುರ ದಲ್ಲಿ ನೀವು
ಹಾ ಈಗಲ್ಲ ನಮ್ಮ ಪ್ಯಾಮಿಲಿನೇ ಬಿಜಾಪುರದಾಗೆಲ್ಲ ಸೆಟ್ಲ ಆಗ್ಯದ ಅವವಾಗ ನಾವ ಮನೆಯಲ್ಲಿ ಯಾದಗೆ ರ ಇರ್ತಿದೆ ನಾವ್ ಎಲ್ಲಂದಿ ಇಲ್ಲ ಬಾಡಿಗೆ ಮನೆಗೆ ಇರ್ತ ಇತಲ್ಲಾ ಇಲ್ಲ ಈಗ ನಾವೇ ಹೊಸ ಮನಿ ಕಟ್ಟಿ ನಾವೇ ಇಲ್ಲೇ ಇದ್ ಬಿಟ್ಟಿವ ಈಗ
ಹು ಹು ಹು
ಹ್ಮ್ ಎಲ್ಲ ಫ್ಯಾಮಿಲಿ ತೊಂದ ಎಲ್ಲಾ ಎಲ್ಲ ಮಂದಿ ನಾವ್ ಇಲ್ಲೇ ಇರೋದು ಈಗ
ಏನೋ ಇದೊಂದ್ ದೊಡ್ಡ ಫಂಕ್ಷನ್ ಮಾಡ್ಬೇಕಂತ ಅನ್ಕೊಂಡಿದೀನಪ್ಪಾ
ಹ್ಮ ಫುಲ್ಲ ದೊಡ್ಡದೇ ಮಾಡ್ಕದಿ ಫಂಕ್ಷನ್ ದೊಡ್ಡದೇ ಎಲ್ಲಾ ಗ್ರ್ಯಾಂಡ ಸರಿ ಗ್ರ್ಯಾಂಡೇ ಮಾಡ್ತೀವಿ ಫುಲ್ಲ
ಹೌದಾ
ಹಾ ಈಗ ಮತ್ತ ನಮ್ ಕಾಕನ್ ಮೊದಲ್ನೇ ಫಸ್ಟ್ ಮಗ ಹುಟ್ಟಿದ್ದ ಅದ್ ಕಲ್ಲ ಹೋಗ ಇದು ಮಾಡ್ತೇವೆ
ಹಾ ರೈಟ್ ರೈಟ್ ರೈ ಪಪ್ಪ ಮಮ್ಮಿನ ಕರ್ಕೊಡ ಬರಕ್ಕಾಗಲ್ಲ ನಾನು ಫ್ರೆಂಡ್ಸ್ನ ಪಿಕಪ್ ಮಾಡ್ಕೊಡ ಬರತೀನಿ ತಗೋ
ಓಕೆ ಸರಿ ಅವತ್ತ ದಿನ ನೋಡ ಇದಿಲ್ಲ ಯಪ ಯಾವಂಪ್ ಇದ್ದಿಲ್ಲ ಅಂದ್ರೆ ಕರ್ಕೊಂಬ ನಿಮ್ ಪಪ್ಪ ಅಮ್ಮ ಆ ಕಡೆ ಹೋಗ್ಯಾರ ಆ ರೆಸೆಪಿ ಹೋಗಿರ ಅಂದ್ರೆ ನೀ ಬ್ರದರ್ಗ ಕರ್ಕೊಂಡ್ ಬಂದ್ಬಿಡು ಇಲ್ಲ ಬ್ರದರ್ ಬಂದಿಲ್ಲ ಅಂದ್ರೆ ನಾವು ಫ್ರೆಂಡ್ಸ್ ಕರ್ಕೊ ಬಂದ್ ಬಿಡ್ರ ಬ್ಯಾಚ್ ನಮ್ಮದ ಬ್ಯಾಚಿಗೆ.
ಅಷ್ಟ ಮಾಡಬೇಕ ತಾನೆ
ಹ್ಮ್ ಹ್ಮ್ ಅದಕ ಅಲ್ಲೇ ಹಚ್ಚಿದಪ್ಪ ಎಲ್ಲಸ ಮಂದಿಗೆ. ಓಹೋ ಹೇಳಿದ್ದೇ ಬರ್ತೇ ಅಂತ ಹೇಳಿದ್ರು ನೀವು ಒಬ್ಬನೇಹ ಉಳ್ದಿದ್ದಿ ಅದಕಲ್ಲಿ ನಿಗನು ಹಚ್ಚಿದ್ದೆ
ಹೌದಾ
ಹ್ಮ್ ನಾನು ನೀನು ಯಾವಾಗ ಈಗ ಐದ್ ಮೂರ್ ಮೂರು ತಿಂಗಳು ಐತಿ ಈಗ ನಾನು ನೀನು ಬೇಟೆನ ಆಗಿಲ್ಲ ಅವಾಗ ಭೇಟಿ ಆಗಿದ್ದ
ಹೌದು ಮುರ ತಿಂಗ್ಳ ಆಯ್ತ
ಹೌದು ಮತ್ತೆ ಡಿಗ್ರಿ ಇದ ಏನು ಡಿಗ್ರಿ ಮುಗ್ದಿದ್ಯಾ
ಡಿಗ್ರಿ ಇನ್ನೊಂದು ವರ್ಷಪ ಕಂಪ್ಲೀಟ್ ಆಯ್ತ ಅಂದ್ರೆ ಆಯ್ತು.
ಹೌದಾ
ಅದಕ್ಕೆ ಅಂತ ಹೇಳಿ ಇದೇ ಡ್ರೈ ಫ್ರೂಟ್ಸ ಬಿಸ್ನೆಸ್ ನಡ್ಸ್ಕೊಂಡ ಹೊಂಟಿದೀನಿ.
ಹಾ ಹಾ ನಡ್ಸ್ಕೊಂಡ್ ಹೋಗ ನಿ ಪಪ್ಪೊಂದೇ ನೀನು ನಡ್ಸ್ಕೊಂಡು ಹೋಗಿ ಮತ್ತೇನೆ ಮಾಡದ
ನಮ್ಮ ಪಪ್ಪ ಅಲ್ಲೇ ಅದೇ ನಮ ದುಕಾನ್ ಗೆ ಬರುವಂತ ಮಾಲ್ನ್ನ ತರಿಸಿ ಕೊಡ್ತಾರೆ
ಹೌದಾ
ಅದನ್ನ ಇಳಿಸಿ ಕ್ಯಾಲ್ಕುಲೇಟ್ ಮಾಡ್ಕೊವ ನಾನೇ.
ಹ್ಮ್ ಹ್ಮ್ ಮಾಡ ಮಾಡಸ ನಿಮ್ಮ ಪಪ್ಪಗ ಈಸಿ ಆತಂಗ ಆತದ ಕೆಲ್ಸ.
ಹ್ಮ್
ಅದೇ ಒಂತ ಮೊನ್ನೆ ನಮ್ ದೋಸ್ತ್ ಏನ್ ಮಾಡಿದನ್ ಗೊತ್ತಾ.
ಹಾ
ಅವ್ನಿಗೆ ಅದು ತಾರ್ ಕೊಟ್ಟಿದ್ದೀನಿ.
ಹಾ
ಅವು ಫ್ರೆಂಡ್ ಸರ್ಕಲ್ದಾಗೆ ಅವ್ರ್ ದೋಸ್ತರ್ ಕೇಳ್ದಗ್ ಕೊಡ್ಬೇಕ್ ತಾನೆ.
ಬೇಕು
ಕೊಟ್ಟಿದ್ದೀನಿ ಗುತ್ಕೋ ಬಂದ್ಬಿಟ್ಟಿದ್ದಾನೆ ಅವ್ನು.
ಹೌದಾ
ಅದ್ಕಿ ಈಗ್ ಇಪ್ಪತ್ ಸಾವಿರ ಬಡಿಬೇಕ್ ಈಗ್ ನಾನೇ.
ಹ್ಮ್ ನಟೆದಪ ನೀವು ಟೈ ಪುರ್ಸಿ ಅದಾ. ಅಯ್ಯ ನಂದ್ ಆದಾನಿ ಗಡಸ್ತಿ ಏನ್ ಇದ್ದಿಲ್ಲ ಅಂದ್ರ ಹೆಂಗ್ ಮಾಡ್ಬೇಕ್ ಆಯ್ತ್ ನೋಡು.
ಇಲ್ಲ ನಮ್ಮ್ ಪಪ್ಪ ಬೈತ್ತರೆ ಬೈದ್ರು ನನ್ ಗೆ ಕೊಡ್ತಯಪ್ಪಾ ಸೂಕ್ಷ್ಮಿತ್ ತಂದ್ಕ ಕೊಟ್ರೆ ಚಲೋ ಹಿಂಗೆಲ್ಲಾ ಮಾಡಿದ್ರೆ ಹೆಂಗ್ ಮಾಡ್ಬೇಕ್ ನೋಡ್ ಅಂತಂದ್ರು.
ಹೌದೌದು ಅದು ಕರೆಕ್ಟ್ ಅದ್ಬಿಡು.
ಹ್ಮ್ ಅದಿಕೆ ಅಂತ ಹೇಳಿ ನಾನ್ ಇನ್ವ ಕೃಷ್ಣ ತಗೊಂಬ್ ಬರ್ತೇನಿ ನಿಮ್ ಫಂಕ್ಷನ್ಗೆ.
ಹಾ ಸರಿ ತೊ ಅದೇ ತೊಗೊಂಬ ಸ್ವಲ್ಪ ಬ್ರ್ಯಾಂಡ್ನ ಲೆವೆಲ್ ಮಾಡು. ಬ್ರ್ಯಾಂಡುನು ಸ್ವಲ್ಪ ಮಂದಿ ನೋಡ್ತಾರ್ ನಿನ್ಗೆ ದೊಡ್ಡ ಕಾರ್ ತಂದಿದ್ಯ ಅಂತ.
ಹಂಗೆನಿಲ್ಲಪ್ಪಾ ಮಂದಿ ನೋಡ್ತಾರ ಅಂತ ಏನಿಲ್ಲಾ ಒಂದು ಅದಿದು. ಇರ್ಬೇಕಲ್ಲ ಅದು ಲೈಫು.
ಆರಾನ್ ಇರ್ತದ್ ಬಾ ನನಗೂ ನೆಮ್ಮೆ ಇರ್ತದ ನನ್ ಫ್ರೆಂಡ್ ಇಂತ ದೊಡ್ಡ ಕಾರಾಗ್ ಬಂದಿದ್ದಾನಂತ.
ಅದಂತೃ ಎಲ್ರಿಗ್ ಇರದಲ್ಲಪ್ಪ.
ಹೌದೌದು
ಊಟ ಆಯ್ತ ಬಾ ಈಗೇನ್ ಮನೇಲಿ ಏನ್ ಹೋಳಿಗ್ ಪಾಳಿ ಮಾಡಿರ್ಪಲ್ಲ ಸ್ವೀಟ.
ಹಾ ಎಲ್ಲಾ ಎಲ್ಲಾ ತರದಪ್ಪ ಅದೇ ದೊಡ್ಡ ಫಂಕ್ಷನ್ ಮಾಡ್ತೇವ್ ಅಂತ ಊಟದ್ ವ್ಯವಸ್ಥೆ ಮಾಡಿರಲ್ವಾ.
ಹೌದಾ ಸರಿ ನಮ್ ಪಪ್ಪ ಕಾಲ್ ಮಾಡ್ತಾ ಇದಾರೆ ಹ್ಮ್. ಇಲ್ಲಿ ಹೊರಗಡೆ ಬಾ ಸ್ವಲ್ಪ.